ಹಲೋ
ಹಲೋ ಹಾ
ಬರ ಅದೇ ಕನ್ಫರ್ಮ್ ಮಾಡಕತಿದ್ದೆ ನಾನು
ನ ಅಲ್ಲಾ ಈಗ ಲೇಟ್ ಆಯ್ತು ಮತ್ತ ಕಟ್ಟಗಟ್ಟ ಇದೆ ನಮ್ ಕ
ಹ
ಹ್ಮ್
ಒನ್ ಸಿಫ್ಟ್
ನಂಬರ್ ಹೇಳಿದಲ್ಲ ಅಗೆ
ಹ್ಮ್ ಏನ್ ಮಾಡತ ಇದ ಹ್ಮ್
ಓಕ
ಪೋಲಿಯ ಬಿ ಎಸ್ ನಸಿಂಗಲ್ಲ
ಮ ಮ ಜಾವ
ಹಾ ರಂಡಾರ ನಲ್ಲಾ ಉಡುಗ ಆರ್ ಜಸ ಎಷ್ಟು ಹುಡುಗರು ಸಿಕ್ತಾರ ಅಷ್ಟ್ ಹುಡುಗರು ನಾಲ್ಕಂಡ ಹೋಗಂತೆ್ಯಾ
ಹ್ಮ
ಹಲೋ
ಹಾ ಹಾ ಗಾಳಿ ನೀವು
ಸೇವ್ ಗುಂಟಾ
ಹೌ
ಆ
ದ ಗುಂಡಿ
ಐಚುಲ್ಲಾ ಕಾದಿಮ್
ಮತ್ತೆ ಬ ಕ್ರೀಡ ಮಂಡಿ.
ಏನ
ಬರ್ತಾ ಇವ್ನಿ ಹೇಳಲ್ಲ.
ಯಾವ್ ಬಸ್ನಾಗ್ ಹೊಂಟಿ.
ಬಸ್ಸ
ಕೆ ಮೈಸೂರಿ ಏನು
ಹ ಹೌದು ಆದ್ರ ಪ್ರದಾನ ಕಷ್ಟ ಹಾಕ್ಯಂದ್ ಕೊಡದಾಗೋಗ ರಾತ್ರಿ.
ಹಾ
ತ್ತೆ ಬೈರಾಪುರ ತೋರ್ಸ್ ಬೇಕಿನ್ನು.
ಎನ್ನ
ವೇದಾಪುರನು ತೋರ್ಸ್ ಬಿಡ್ತಿನಪ್ಪ ಅಂದೆ.
ಯಾರೇ ಊರು ಬಯ್ಲಾ.
ನಾ ಕೆಟ್ಟಪುರಯ್ಯ ತೋರ್ಸ್ಬೆಕಿತ್ತು.
ತೋರ್ಸಿಗ ಕಡಿಮೆ ಆಗೋವಲ್ದು ಅದಿಕ್ಕೆ ಸ್ಕ್ಯಾನ್ ಮಾಡ್ಸ್ಕಂಬಂದ್ರೆ ಆಯಿತು ಅಂತ ರೈಟ್
ಒಬ್ಬನೇ ಹೊಂಟ್ಯಾ
ಅಣ್ಣನ್ ಜೊತಿ
ಕ್ಕೆ ಯದ್ಗಿರಿ ಮಾಡ್ತರ.
ಅತ್ತಿಗೆ ಮಾಡ್ತಾರ ಹೇಳ ಬರಲ್ಲ ಯಾರಿಗ್ ಅತ್ತಿಗೆಗ ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ ಮಾಡ್ತಾರ. ಗೌರ್ಮೆಂಟ್ ಹಾಸ್ಪಿಟ್ಲು ಬಿಕ್ಕಿ ವರೆಗಾದ. ಏ ಗುಲ್ಬರ್ಗಾದ ದಾರಿಯಾಗ್ ಅದ. ಟಿಕ್ ಹೇ
ಎನ್
ಹಾ ಅಲ್ಲೆ ಜೆಸ್ರು ಅಣ್ಣ ಬರ್ತಾನ.
ಇದು ಬೆನ್ನು
ಆ
ಎಂತಿಲ್ಲ
ಯೋ ನೆಂಟಲ್ಲೇ
ಬೆನ್ನು ಯಾವ್ ಯಾವ್ ತರ ಬೆನ್ನ ಬಂತೈತೆ
ಯಾವ್ದು
ಹ್ಮ್ ಯಾವ ತರ ಬೇನೆ ಆಗತ್ತ
ವಡಗನ್ ಇಗ ಮ ಇವತ್ತ್ ಏನಿಲ್ಲ. ಸಾಯಂಕಾಲ ಬಂದಂಗೆಲ್ಲ ಆ ಈಗ ಸೊ ಬ್ಯಾನೇ ಆಗ್ತದ ಹಲೋ
ಹ್ಮ್ ಹ್ಮ್
ಸಾಯಂಕಾಲ ಅದ ಬಂದಗೆಲ್ಲ ಬ್ಯಾನೆ ಆಗ್ತಿತ್ತ ಮಕ್ಕಂಡೇ ಎತ್ತಳಗೆ ಆಗಲ್ಲನ್ ಎತ್ತಳ ಕುಂಕ ಅಂದ್ರೆ ಬೆಣ್ಣಿಗ್ಧ್ಯ ಒಜ್ಜ ಆಯತ ಸೈಡ್ಗ್ ಎಲ್ಲ ಒಜ್ಜ ಹಾಕ್ಲಕ್ ಅಂದ್ರ ಪರದಾಂಗ ಎಡ ಚ ಬಜಾಂಗ
ಹಾ
ಮುಷ
ಪ್ರಯಾಣ ಬಾಜ ಕ ಸಾಮನ್
ಹಾ
ಅವ ಟ್ಯಾಬ್ಲೆಟ್ ಕೊಡ್ಸಿದ್ದ ಆ ಕೆಂಡ್ರ ಕಡಿಮೆ ಆದಲ್ಲಟ್ ಹಾ ಇ ಇಗ್ರಿಡಿಯಂಟ್ ಅ ಕಚಾಲ ಅರೆಲ್ಲಾ ಮಾಡ
ಹಾ ಹಾ
ಹಾಗ ಅದು ಮತ್ತ್ಳ ಅಣ್ಣ ಉಂಗ್ರ ಹಕ ಚಿಕ್ಕ ಉಗ್ರ ಅಣ್ಣ ಕಡಿನ ಹಕ ಮೊನ್ನೆ ಕಡಿಮೆವಾ
ಹ್ಮ
ನಿನ್ನ ಹೆಂಗಿದ್ದ ಹೆಂಗಗೆ ಯಾರ ಅದಕ್ಕೆ ಪ್ರೋತ್ಸಂದ್ರ ಆಯತಂತ ಹೋಗ್ತದೆ ಹ್ಮ್ ನಾನ ಕ ಇನ್ನವಕ ರ
ಆ ಮೆ ಬೆಮಂಟನ್ ಹಾ
ಏನು
ಬಲ್ಬೋ ಕೆವ ಬತ್ತ
ಏನಂತಲ್ಲ
ಗುಲ್ಬರ್ಗ ಗುಲ್ಬರ್ಗ ಯಾವಾಗಾಗತ ಗುಲ್ಬರ್ಗ
ನೋರಕ ನೋಡ್ಬಕ್ ಇನ್ನೊಂದುಾರ ಆರಾಮತಾನಂತರ್ಲ ಆರಾಮ ಆದನಾಗೆ
ಹ ಅದಯ್ತಂದ ಹ
ಇದು ಹಾ
ಹ್ಮ ಹ್ಮ ಹ ಹ ಹ
ನನ್ನ ಆಯ್ತಿಲ್ಲ
ಆಕೇನೆ ನೋಡಾಲಿ ಕಾಲ ಹತೇನೆಲ್ಲ ಇದು ನಟಡಿಯ್
ರೆಕಾರ್ಡಿಂಗ್ ನ ಹಾಕಿಲ್ಲ ಕಾಲ ಸಣ್ ಹಾಕಿಲ್ಲ ನಾನ ನೋಡಿದೆ
ಇ ಲೈಟ್ ಬಂದದು
ನ ಆಕೆನ ಅಂದ ಅವನಿಂಗ ಬಂದವಂತಂದತಿ ಪೇಟೆನ್ ಅಹದಬಾದ್
ಹಾ ಬಂದವ ಅಂತ ನನಗೆ ನೋಡಿಗೆ ಅವಾಗ ನೆಟ್ವರ್ಕ್ ಬರ್ಲಿಲ್ಲ
ಎಷ್ಟು ಹಾಗೆಯ ಎಲ್ಲ ಸಾಯೀನೇ ಮಾಡಿದ ಎಲ್ಲ ನಂದ್ರ ನಾವ್ಗೆ ಗೊತ್ತರಲ್ಲಾಯ
ಐದಾರ ಕಾಲ್ ಮಾಡ್ಯಾನ ಐದಾರ ಕಾಲ್ಲಿಗೆ ಏನ್ ನಮ್ದ್
ಹ ಹಾ ಹಾ
ಆ ಅಣ್ಣ ಚಲೋ ಅನ್ಕೊಂಡೆ ನನ್ನ ಆಡಿಗೇನೇ ಹೇಳ್ತಾನ
ಹಾ
ಹಾ ಹಾ ಹ
ನಾನ್ ಒಂದು ಸರಿ ಚೆಕ್ ಮಾಡಾನ್ ತಡಿ ಅಂದ್ರ ಅಲ್ಲಿ ಆಗಿದನಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡನಾ ತಡಿ
ಹಾ ಫೋನ್ ಪೇ ಆತೆ ಚೆಕ್ ಮಾಡು ಅ ಈ ಎಸ್ ಎಸ್ ಪಿ ಯಾವಾಗ ಬಿಳ್ತಾವ
ಹ್ಮ
ಬಂದಲ್ಲ
ಬಂದಿಲ್ಲ
ಬಂದಿಲ್ಲ ಎರಡುರು ಬಂದನು ಪಾಲಕ್ ಸೆಂಡ್ ದು ಮತ್ತೆ ರೀಡಿಂಡ್ ತಾಸ್ಕ್
ಹೇ ಎರಡು ಅಲ್ಲ ಬಾರಿ ಖಾಲಿ ಫ್ಯಾನ್ ಬಂದವ
ಫಾಲ್ಲೋ ಫ್ರೆಂಡ್ನ್ ಬಂದ್ಲು
ಹಾ
ನಾ ಕಾಲಫ್ರೆಂಡ ಯುಪಿಐ ನಂಬರ್ ಅಕಿನಲ್
ಇದೆ ನಂಬರಗೆ ಹಾಕಿದ್ದೆ
ಯು ಪಿಐ ನಂಬರ್ ಹಾಕಿದ್ದೆ ಎರಡು ರೂಪಾಯಿ ಕೊಟ್ಟ
ಹ್ಮ್
ಇಡ್ಡ ಅಕೌಂಟ್ ಆ ಅಕೌಂಟ್ ನಂಬರ್ ಹಾಕಿದ್ದೆ ನಂಬರ್ ಹಾಕಿದ್ದೆ ದಿಸ್ ಅಕೌಂಟ್
ಹ್ಮ್ ಹ್ಮ
ನಂಬರ್ಲ್ಲ ಈಗ ಬೇರೆ ನಂಬರ್ ಈಗ ಅಕೌಂಟ್ ನಾಮಿನಿ ಅಂತ
ನನ್ಗ್ ಬಂತಲ್ಲೇ ಮತ್ತೆ
ದರಿದ್ರ
ಟೈಂ ಕೂಡಿ ಬರಬೇಕಂತ ಬರವಲತ್ ಹ ಪ್ರಸ ಪ್ರೋಸೆಸಿಂಗ್ ದಾಗ
ಏನು ಅಂದ ಕಾಲಾಗ್
ಹು
ಹ್ಮ್
ಮಂಚೂರಿ ಇಲ್ಲ ನರ
ಹದನ್ ಬರ ಬರ್ತವಲ್ಲ ಹಕೊಂಡ್ ನಂದ ಹಾಕೊಂಡ ಆಯ್ತು
ಎರ ಟಾಸ್ಕ್ ಕೊಟ್ರೆ ಸಾಕಲ್ಲ ಇವಾಗ ಯಾವ್ಯ ಮಾಡಕ
ಹಾ ಎಲ್ಲ ಕಾಲೇಜ್ ಫ್ರೆಂಡಿಂದ ಆದಾ
ಅದು ಕಾಲ್ ಮಾಡಿಕ ಅಂತ ನೆಟ್ವರ್ಕ್ ಬರೋದಿಲ್ಲ ಹೋದಾದ್ರು ಇನ್ನ ಇದ್ ಅಂದ್ರ ಸರ್ತಿ ಅ ಒಂದ್ ಕತೆ ಆಯ್ತ ಅಂದ್ರ ಸಬ್ಮಿಟ್ ಮಾಡತನ ಹಾ ನೆಟ್ವರ್ಕ್ ಇರ್ ಇದೆಲ್ಲ
ಹಾ ಹಾ
ರೆಕಾರ್ಡಿಂಗ್
ಹಾ ಹಾ
ಮತ್ತೆ ಸಬ್ಮಿಟ್ ಮಾಡಕಕ್ಕೆ ನೆಟ್ವರ್ಕ್ ಬೇಕ ಆತಿತ್ತು ಮಾಡನ್ನ ಮತ್ತೆ ಹೊರಗೆ
ಹೌ ಹೌ
ನೀ ಎಲ್ಲಾನ ಹೇಳ್ಳಿ ನಿಮ್ ಸಂದಿಗೆ ಅ ಯಾವ್ದ ಟಾಸ್ಕ್ ಅದಲ್ಲ ಹಾಕು
ಅದು ಯಾವ್ದದು ಹೆಂಗದಂತೆ ಗೊತ್ತಿಲ್ಲ ಸುಮ್ಮ್ನೆ ಎಲ್ಲಾರು ಹಾಕದಾರ ಅಂತ ಹಾಕಿ
ಈಗ ಮಸ್ತ್ ರೊಕ್ಕ ಬಂದ ಏನಾದ್ರರು ಮಾತಾಡತೀ
ಯಾರ್ಗ ಬಂದ ನ್ ಹನ ಬಂದ ಕಾಲೆಜ್ ಸೈಂಡನ ಎಷ್ಟ ಬಂದ್ ಆದು
ಹಾ
ಹಚ್ಚೋಕೆ ಹೋಗಬೇಡ ಹಚ್ಚಕ್ಕೆ ಹೋಗಬೇಡ ಆ ಹಚ್ಚಾಕ್ಹೋಗ್ಬೇಡ ಬೇಸ್ ಅಂತು ಮತ್ತೆ ಕಟ್ಟ ಎತ್ತದಾಗಲ್ಲ ಅದಿಕ್ಕೆ ನಾರ್ಮಲ್ ಕಾಲ್ ಹಚ್ಚ
ಹಾ ಹಾ
ಆಟೋಮ್ಯಾಟಿಕ್ ಯಾವಾಗ ಕಟ್ಟ ಆಗತ್ತ